ಹಲೋ.
ಮತ್ತನೋ ಭೈ.
ಹ್ಮ ಏನಿಲ್ಲ ಭೈ ಏನ್ ಮಾಡಾಕತ್ತಿ ಏನ್. ಒಬ್ಬನ ಇದ್ದಿ.
ಸಾವಕಾಶ ಮಾತಾಡೊ ನನ್ನ ಕಿವಿ ಇಕೋ ಆಗುತ್ತ ಇಲ್ಲಿ.
ಹೌದಾ.
ಹ್ಮ್
ಪಿಸ ಪಿಸ
ಹೆಲೋ.
ಹ್ಮ್ ಹೇಳು ಭೈ.
ಹೇಳ್ಬೇಕ್ಲ ಭೈ . ಹೇಳ್ಬೇಕನ್ನಿ ನೀನು ಚೇತನ್ ತಿಪ್ಪಿ ಇವಾಗ ಹೇಳ್ತೇನ ಒಂದೆರಡು ಮಾತ.
ಏನಅಂತಾನ.
ಏನ ಅಂತು ಹೇಳಿ ಹೇಳ್.
ಏನ್ರಿ ಅವ್ರ ಇಬ್ಬರು ಗಂಡ ಹೆಂಡತಿ. ಚಲೋ ಇರ್ತಾರೆ ಭೈ ಮಾಮಾದೇ ಮಾಡಸ್ಕೊಡ್ಬೇಕಂತನು.
ಮದ್ವಿ ಕೋ ಮ ಮದ್ವೆ ಪಾರ್ಟ್ಸ್. ಚಲೋ ಅನ್ಸಾತೆತ್ ಭೈ ಚಲೋ ಇರ್ತಾರ ಚಲೋ ಇರ್ತ .
ಇಲ್ಲೋ ನಂಗ ಅನಿಸಿದ ಮಟ್ಟಿಗ ಸುಮ್ಮ್ ಮದ್ವಿ ಮಾಡಿಸಬೋದ ಅಂತ.
ಹ ನೀನ್ ಮಂಚಾನೆ ಅವ್ರ ಬೆಡ್ರೂಮ್. ಹ ನಿಂದ ಒಳ್ಳೆ ತಿಂಗ ತಿಂಗ ತಿ ತಿ. ಹ್ಮ
ನಂದ ಮಂಚ ಮತ್ತೆನ ಮುರ್ಚೆಟ್ ಆಗುತ್ತೆ.
ಹ್ಮ್ ಹ್ಮ್.
ಹಂಗೆಲ್ಲ ಮಾಡಬಾರ್ದ ಅವ್ರ್ದೇ ಇದೆ ತನ್ನೆ ಎರಡೆ ಇದಾವ. ಹೌದ. ಚಲೋ ತಿಪ್ಪಸಿದ. ಹ್ಮ್.
ಹ್ಮ್ ಹ್ಮ್.
ಕಪ್ಪ ಸಿಕ್ಕಿಲ್ಲೋ ನಾವಿನ್ಗ್ ಹಿಂಗ ಮಾಡ್ಬೋದಂದಿ ಪ್ಲಾನ್ ಹಾಕೊಂಡಿವಿ. ಬೇಕಾರ ನೀವು ಹೂ ಅಂದ್ರ ಕೇಳ.
ಹ್ಮ್ ಹ್ಮ್.
ಬೇಜಾರ್ ಮಾಡ್ಕೋಬೇಡ ಏಟು.
ಹ್ಮ್. ಬೈ ನಿನ್ನೆ ಕೈ ಬಡಿಸ್ಕೊಂಡ್ಬಿಟ್ಟೀನ ಬಾಳ ನೋವತೈತೆ.
ಎಲ್ಲೊ?
ಒನ್ ಬಂದು ತಾಲೋ ಮರಿ ಆನಂದ.
ಇರ್ಲಲ್ಲೋ ಕೆತ್ತಬೇಡ.
ಹಾ.
ಹಲೋ.
ನಂದ ಕಾಲ್ ಮುಗಿಯುಮಟ ಎತ್ತಬೇಡ.
ಹಾ
ಇನ್ನೊಂದ್ ಕಾಲ್ ಉಳಿತೈತಿ ನಂದುು, ನಿಂದು ಇನ್ನೊಂದು ಕಾಲ್ ಉಳಿತ ತ್ ಸೇಮು.
ಹ್ಮ್ ಹ್ಮ್
ನಿಮ್ದೇನ್ ಬಿಡಬ ಈಗ ಬಟ್ಟೆ ಇಲ್ಲ ಏನ್ ಮಾಡ್ಬೇಕ ಗತ್ತಾವಲ್ಲ
ನೋಡಿ ಏನ್ ಮಾಡ್ತೀರಾ
ಈಗ ಇವಾಗಮ್ಮ ಇವಾಗ ಒಂದ್ ಮಂತಿದ ಅಮೌಂಟ್ ಅಮೌಂಟ್ ಅಂದ್ರೆ ಇತ್ತು ಇವಾಗ ಒಂದ್ ಮಂತ್ ಇಂದ ಕ್ಯಾಂಪಿಗೆ ಹೋಗ್ತರ ನವಾಗ ಬಂದ್ರ
ಮೈಕ್ ನೆಕ್ಸ್ಟ್ ಮಂತ್ ಬಂದ್ರ ಬಟ್ಟೆ
ಹ್ಮ್ ಬೈ ನಂದ ಕಾಲಾಗ ಕಕ್ಯಾಂಪ್ಸ್ ಬರೋ ಬಿಟ್ಟಾವ ಯಾಕ
ಕ್ರ್ಯಾಕ್ಸ್ ನನಗ್ ಬರಲ್ ನೋಡಬೇಕ ಎ
ನನಗೂ ಬರಲ್ಲ ಇವಾಗ ಯಾಕೊ ಬಂದ್ಬಿಟ್ಟೈತಿ
ಹ
ಎದಕ್ಕಂತ ಗೊತ್ತಾಗಂತ ಹ್ಮ ಹ್ಮ ಫೋನ್ ಮಾಡ ತಳಕ್ಕೆ
ಆಮೇಲೆ ಮಾಡ್ತೀನಿ
ಇನ್ನೊಂದು ಇನ್ನೊಂದು ಒಂಬತ್ತು ನಿಮಿಷ ಸಾಕು
ಹ್ಮ್ ಈ ಕಾಲಿಗೆ ಏನ ಹಚ್ಬೇಕು ಕಾಲಿಗೆ ಇದು ಬಿರ್ಕ್ ಟ್ರೈನ್ ಹಚ್ಬೇಕು ಟ್ರ್ಯಾಕ್ಸ್
ಏನಿಲ್ ಭಯ ನೀನು ಜಾಕ್ ಮಾಡಕ್ ಹೋಗ
ಹ್ಮ
ಹ ಸ್ಟೋನ್ ತಗೋ ಚಕ್ಕ ಬಂದು ಬಾರತಿ ಎಪ್ಪಡ ಉರ್ ಪೋಗಪ
ಹ್ಮ್ ಹ್ಮ್
ನಾ ಡೈಲಿ ತಪ್ಪ ನಿನ
ಹ್ಮ್
ಹ್ಮ್ ಹ್ಮ್ ಹ ಸರಿ ಕಾಣಲ್ಲ ಅವೆಲ್ಲ ಕ್ರ್ಯಾಕ್ ಬಗ್ಬಿಟ್ರ
ಹ್ಮ
ಹಳ್ಳಿ ಹಳ್ಳಿ ಚರ್ ಅಂತರ ಹಳ್ಳಿ ಮನುಷ್ಯ ಜರ ಕಾಣ್ತ
ಹ್ಮ ಇದು ಯಾಕಾಗತ್ತ ಅ ಗೊತ್ತಾಗಲ್ ನನಗೆ ಯಾವತ್ತುೂ ಆಗಲ್ಲ ನನಗೆ
ಅ ಆ ನಾನ
ಏನೋ ವಿಟಮಿನ್ ಡಿಫಿಶಿಯನ್ಸಿ ಆಗುತ್ತ ಮತ್ತ
ನ ಪ್ರೋಟೀನ್ ತ ಬನ
ಹೌದು ಭೈ ನನ್ು ಇವಾಗ ಮ
ಅ ಕಡ್ತಿತ
ಏ ಯಾವತ್ತುೂ ಆಗಲ್ಲ ನನಗೆ ಹ್ಮ್ ಫಸ್ಟ್ ಟೈಮ್ ಆಗಿತ್ತು
ಅಲ್ಲ ನೀನು ಬೈಕ್ ಬೈಕ್ ತಗೊಂಡಲ್ಲ
ಹ್ಮ್
ಅದ್ರಲ್ಲ ಎಲ್ಲ ಕೊಟರು ಅವೋರು
ಏನ್ ಕೊಟಾರ
ಅದ್ರದ್ದ ಎಲ್ಲ ಕೊಡ್ತಿಕ
ಹ್ಮ
ಅದು ಚೀಟಿ ನ್ನ ಇದು ನಂಬರ್ ಪ್ಲೇಟ್ ಕೊಟ್ರ
ನಂಬರ್ ಪ್ಲೇಟ್ ಇನ್ನೊಂದು ವಾರದಾಗ ಬರ್ತದ ಅಂತ ಹೇಳಿದ್ರು ಹ್ಮ್ ನಾಳೆ ನಾಳೆ ಫೋನ್ ಮಾಡಿ ಕೇಳ್ತೀನಿ ನಂಬರ್ ಪ್ಲೇಟ್ ಬಂದ್ತೇನ ಅಂತೇಳಿ
ಹ್ಮ್ ಹ್ಮ್ ನ ನೋಡ್ಬೇಕು ಆದಷ್ಟ ಇದ್ದನ್ ತಗ
ಹ್ಮ್ ಅಲ್ಲ ಭೈ ಯಾವ್ ವಿಟಮಿನ್ ಡೆಫಿಶಿಯನ್ಸಿ ಆದ್ರೂ ಕ್ರಾಕ್ಸ್ ಸ್ಕಿನ್ ಕ್ರ್ಯಾಕ್ಸ್
ನ ಅಷ್ಟೊಂದು ಐಡಿಯಾ ಇಲ್ಲ ಚೇತನ ತಿಪ್ಪಿಕ್ಕೆ ಹೋಗಬೇಕು
ಹೂ
ಚೇತನ್ ಕಾಂಟೆಕ್ಟ್ಂದ್ರ ಕೋಲಾಟ ಆಡ್ತಿರ್ತಾವಲ್ಲ
ಹ್ಮ್ ಅದಕ್ಕೆ ಗೊತ್ತಿರ್ತದ
ಹ ಹ
ಮನ್ಸ ಮಟ್ಟ ಅದಕ್ಕೆಬದು
ಹ್ಮ
ಕೋಲಾಟ ಏನದು ಕೋಲಾಟ ಆಡ್ತಿರ್ತ
ಹ್ಮ್
ಅಂದ್ರರು ಶೆಡ್ ಕುಂದ ಕುಂತರಪವ್ರ ಇಬ್ರ ಇದ್ರಂದ್ರ ಅಂದ್ರೆ ಅಡ್ಜತಾರ ಅಂತತ ಅರ್ಥ ಅವರು
ಹ್ಮ್ ಹ್ಮ್
ಅಡಲ್ಲ ಏನ್ ಆಗಲ್ಲ ಅಡಿದರ
ಹ್ಮ್ ಎ ಭೈ ಬಾಳಕ ರಕ್ ಬಟ ಭೈ
ಕಾಕ್ಸ್ ಫ್ಲಿಪ್ಕಾರ್ಟ್ ಒಳಗಿರುತ
ಫಸ್ಟ್ ಟೈಮ್ ಆಗಿದ್ದ ಹಿಂಗ
ನಿನ್ನ ಕ್ರಾಕ್
ಏನೋ ಆಗಕತ್ತೈತ್ ಏ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗತ್ತ ಮತ್ತ
ಹ್ಮ ಹ್ಮ್
ಹ್ಮ
ನೀನು ಕ್ರಾಕ್ಸ್ ತಗೊ ಸ್ಲಿಪರ್ಸ್
ನಂತರ ಕ್ರ್ಯಾಕ್ ಸುಕ್ಕತೆ
ಅಂದ್ರೆ ಹೋಗ್ತೇ ಕಂಫರ್ಟ್ ಇರ್ತದೆ ಕರಾಕ್ಸಕಂತ ತಗ ಚಿಪ್ಕಟ್ ಒಳ ಹೊರಗಡೆ ತಗೊಂಡ್ರ ಹ್ಮ
ಫ್ಲಿಪ್ಕಾರ್ಟ ಚಲ್ಲೋ ಬರದು ಬಡಬ
ನರ ಫ್ಲಿಪ್ಕಾರ್ಟ್ ಅ ಮನ ಇರಫಸ್
ಹ್ಮ
ಇಲ್ಲ ಫ್ಲಿಪ್ಕಾರ್ಟ್ ಕ್ರಾಕ್ಸ್ ಅಂತ ಹೊಡಾನ ಕ್ರಾಕ್ಸ್ ಕಂಪ್ನಿ ಬರ್ತ ಸೀ ಅ ಪೇಜ ಬಂದ್ಬಿಡ್ತೈತಿ ಟ ಥೌಸಂಡ್ ರುಪಿಸಸ್ ಮಾಡ.
ಹ್ಮ್ ಯಾರ ಹಾರ ಸಾರಾ ಕೊಟ್ಟಪ್ಪಲ ರಕ್ಕ
ಏ ಚಲ ಕ್ವಾಲ್ಟಿ ಬರ್ತಾವ ಕ್ವಾಲಿಟಿನೂ ಹೌದು ಬ್ರ್ಯಾಂಡ್ನು ಹೌದು ನನ್ ಖಾಲಿಗ್ ಒಂದಿಟ್ಟ ಏನಾಗಲ್ಲ ಏನಾಗಲ್ಲ ಒಂದ್ ಬೀಟ್ ಏನಾಗಲ್ಲ ಹೀಟ್ ಆಗಲ್ಲ ಏನಾಗಲ್ಲ
ಹ್ಮ್
ಅದಕ್ಕ ಆಲ್ಮೋಸ್ಟ್ ಒಂದು ಕರಾಡ್ ಸತತ ಅದ ನವುತ
ನ ವಿಟಾಮಿನ್ ಫನ್ ಸ ಬ ನೋಡ್ತನ್ಂತರಿ ಏನಾಗತ್ತ ವಿಟಮಿನ್ಫ ಯಾವ್ದ
ಎಫ ವಿಂದಲ್ಲ
ಹ್ಮ
ರೆಫ್ರಿನ್ಸ್ ಅಂದ್ರೆ
ಅಂದ್ರೆ ಕಡಿಮೆ ಆಗದು ಇಲ್ಲ ಕೊರತೆ ಕೊರತೆ
ಹ್ಮ
ಹ್ಮ ಫು ಏನಂತಾರಲ್ಲ ಫುಟ್
ಫುಟ್ ಕ್ರ್ಯಾಕ್ ಅಲ್ಲ
ಶುತ್ ಕೌದು
ಹ್ಮ್
ನೋಡಬೇಕೇ ನೋ
ಯ ವಿಟಾಮನ್ ಫಶನ್ ಸಗತಿ ಯೋ ಭೈ ವಿಟಾಮಿನ್ ಎ ವಿಟಾಮಿನ್ ಸಿ ವಿಟಾಮಿನ್ ಈ ವಿಟಮಿನ್ ಬಿ ಎಸ್ಪೆಷಲಿ ವಿಟಮಿನ್ ಬಿ ತ್ರೀ ನಿಯಾಸಿನ ಇವೆ ಎಲ್ಲಾ ಕಮ್ಮಿ ಆಗ್ಬಿಟ್ಟಾವ ನಿ
ಹ ಧರ್ ಹದಕ್ಾಗಗ್ತಾವಂತೆ
ಹ್ಮ್ ಅಂ ಮಸ್ತ್ ಇರ್ತಿದ್ವಿೈ ಕಾಲ್ ಹ ಯಾವತ್ ತಿಂಗ ಇರ್ಲಿಲ್ಲ
ಹ್ಮ ಹ್ಮ ನಿ ಕದು
ಹಿಂಗ್ಯಾಕದಾವ ಅಂತ ಹೇಳತ್ತೇ ಅದೇ ವಿಟಮಿನ್ ಡಿಫಿಶಿಯನ್ಸಿ ಆಗತಿ ಓ ತರ್ಕಿಗೆ ಸರಿಮ್ಮಿ್ತೇನೇನಾ
ಅದಕ್ಕೆ ನಾನ್ ನಿನ್ನೆ ನಿನ್ನೆ ಹೇಳಿದಲ್ಲ ರೊಟ್ಟಿ ಕಮ್ಮಿ ಒಂದು ತಿನ್ು ಪಲ್ಲಯ ಜಾಸ್ತಿ ತಿನ್ಬೇಕು ಯಾವದರ ಇರ್ಲಿ
ಅಲ್ಲ ಬೈ ನಿನ್ನೇನು ಮೊನ್ನೆ ಚಿಕನ್ ತಿಂದಿವವಿ
ಹ್ಮ್ ವಿಟಾಮಿನ್ ಎಲ್ಲ
ಹ ಎಡು ಮೀನ್ ಸರ್ತತ್ರಲ್ಲಿ ನ್ ಕೋಳಿನ ವಿಟಮಿನ್ಸ್ ಎದಂಗಗೆಸರ್ ಸತ್ತ ಕಊಟ
ಕೋಳಿಗು ಹಂಗತ್ ಕಾಲ ದರ್ಕಿರ್ತವಲ್
ಹ್ಮ್
ಅವನು ವಿಟಾಮಿನ್ ಸ ಇರಲ್ ಅನ್ಸುತ್ತಾ ಅವ್ರರಿಗೂ ತಿನ್ಿಸ್ಬೇಕಿತ್ತು ಫಸ್ಟ್ ಅವ್ರಿಗೆ ತಿಿಂದ್ರ ನಾವೆಲ್ಲ ನಾವು ತಿಿಂದಿತ
ಹ್ಮ್ ಹ್ಮ್
ನ್ ಮತ್ ನಾ ಮಧ್ಯಾಹ್ನ ತೋರ್ಸ್ಕೊಂಡ್ಬಿರ್ತೇವಿ
ಅಲ್ಲ ಬಯ ದಿನ ಮೊಟ್ಟಿ ತಿಂತೀನಿ ಅದ್ರ ವಿಟಮಿನ್ ಎ ಇರುತ್ತ
ಮಟ ಹಚ
ವಿಟಮಿನ್ ಸಿ ಒಂದ್ ಬಿಟ್ಟ ಎಲ್ಲ ಇರುತ್ತೆ ವಿಟಮಿನ್ ತಡೆ ನೋಡ್ತನ್ಿ ಬೈ ಯಾವ್ದಾದ್ ವಿಟಮಿನ್ಸ್ ಇರ್ತೈತಿ
ಅಲ್ಲ ಇದು ಲೆಮನ್ ಒಳಗೆ ಏನಿರುತ್ತೇಳ
ವಿಟಾಮನ್ ಸಿ
ಅ ತಿಿಂದ ಮೂಡ ಬಾಯಲ್ಲ ಇದ ಆಗತ್ತಲ್ಲ ಕಲ್ ಕಟ್ ಮಾಡಾರೋ ಕಟ್ ಮಾಡಾರ ಕಲ್
ಹ್ಮ್ ಸರ್ದ ಭಿ
ಹ
ಡಾಕತ ೋ ಆದಾದ ಜಟೆ ಮ ಸತ
ಕಟ್ ಮಾಡಕಲ
ಈ ವಿಟಮಿನ್ ಬಿಟ್ಟ ಎಲ್ಲಾ ವಿಟಮಿನ್ಸ್ ಇರ್ತಾವ ಬೈ
ಕಟ್ ಮಾಡಳ ಕೊಲ್